ಯಾವ ಊರಲ್ಲ ಎಲ್ಲಿ ಗೋಪಾಳ ಪುರಾನ ದೇವ್ಗೆ ಬರುತ್ತಲ್ಲ
ಇಲ್ಲಪ್ಪಾ ಇಲ್ಲಷ್ಟೇವಾಾಳ ನಮ್ಮೂರು ನನ್ ಬಂದ ಬಹಳ ದಿವ್ಸ ಆಯ್ತಪ್ಪಾ ನೀನು ಬಿಟ್ಟೇಗಿಲ್ಲ
ಹ್ಮ ಬೆಟ್ಟಗಮ್ಮ್ ತೊಗಂಗರಿವತ್ತ ನಾನನ್ ಬರ್ತಾ ಇದನಿ ಈ ಕಡೆ ಊರ್ ಕಡೆ ಶಾಪುರ್್ರಿಂದ
ಹೌದಾ ಇವತ್ತು ಬರ್ಲ ಇದ್ದೇನ
ಹ್ಮ್ ಜಾಸ್ ಮುಗತಲ್ಲ ಆಯ್ತ್ ಬರ್ಬೇಕಲ್ ಮತ್ತ ಅಲ್ಲಿ ಹೆಂಗಟ್ಕೋತ್ರ ಅವರು ಹ್ಮ್ ನಮ್ಮೂರ ನಮಗ ಆಗ ಲಾಸ್ಟಿಗೆ
ಎಲ್ಲಿ ಸುತ್ತಿರಲ್ಲ ಅಷ್ಟಿಗೆ ನಂಬೋದ ವಿಜಯಾನಕ್ ಏನಿಲ್ಲ ಕೆಲ್ಸ ನಡ್ದಾವ ಅಲ್ಲ ಮನೆ ಕೆಲ್ಸ
ಈಗ ಏನ್ ನಡ್ದವ ಊರಾಗೆಲ್ಲ ಮಳೆ ಇಲ್ಲ ಅಂತ ಫೋನ್ ಹಸಲತ್ತಾರ ನಮ್ಗ ನೀನ್ ನೋಡಿದ್ರಿ ಕೆಲ್ಸ ಕೆಲ್ಸ ನನ್ ಆ್ತಲ್ಲ ಏನ ಅಂತ ಕೆಲಸಗಳು
ಸದ ನಡದ ನವು ಕಸತಿಗೆ
ಹಾಾ ನೈಟಗಂತ ಒಂದ ಬಲ್ಲಸ ಬಿರ್ಸಾಯ್ತಂದ ಈ ವರ್ಷ ಮತ್ತೆ
ಈ ಬಿರ್ಸಂತೇನಿಲ್ಲಪ್ಪಾ ಹಂಗೆ ಅಂದ್ರೆ ಮುಂಚೆ ಕೆಚ್ಚು ಅಲ್ಲ ಹಂಗಾಗಿ ಮಳೆ ಅವಾಗ ಬಂದ್ ಚಲನಾಟಿ
ಆ ಎಲ್ಲಾರ ನಾವವು ನಾವಾಗಚ್ಚ ಒಂದ ತಿಂಗ್ಗಳಾಯ್ತು ನಾ್ ಹೊಚ್ಚಿಗ ಂದು ಒ ಒಂದು ತಿಂಗಳ ಮ್ಯಾಗ ಐತೆ ಮತ್ತೆನಾ ಎಲ್ಲಾ ನಾವವು ನೀವ್ ಹಚ್ಚಿದ್ದೆಲ್ಲ ಒಂದೇ ಹಚ್ಚಿವ ಇರ್ಸ ಹ
ಹಗೆ ಮತ್ತೆ ಅದ್ರಾಗ ಸ್ವಲ್ಪ್ ಚೆಲಾಗಿ ಮಳಿ ಒಂದ್ ಸೈಲ್ ಚಲಾಗಿಲ್ಲ ಆ ಹೆರಿಗೆ ಬಾಳ ಕಮ್ಮಿ ಆಗ್ಯದ ಕಲ್ಲಲ್ ಕಡೆಗೆ
ಇಲ್ಲೆಲ್ಲಾ ಹೌದು ಈ ಕಡೆ ನಮ್ಮ್ ಈ ಕಡೆ ಕೊರಂಗ ಗುಡಿ ಕಡೆ ಬಾಳ ಕಡಿಮೆ ಆದೆ ಈ ಕಡೆ ಈಡೆ ಊರ್ ಕಡೆ ಅದ ಅಲ್ಲಿ ಮೊಲಗಳು ಆಗ್ಯವು ಇಲ್ಲಿ
ಹಾ ಈಗ ಈವಲ ಆದದ್ರೂರ್ ಮುಂದಾನೇ ಆತದ ಆವಲ ಆದದ್ರ ಮೂರ್ ಮುಂದಾನೇ ಆಗ್ತಲ್ಲ ನಂಬುವು
ಹೌದೌದು ಹಾಗ್ಯದ್ ಹಾಗಾದ್ ಕೆಲ್ಸ ಏ ಬೋದಗಗೆ ಊರ್ರ ಸಾಲಿಗ ಊರ್ರ
ಕಾಲಗಪ್ಪೋಯ್ಯಪ್ಪ ಎರಡಲ ಬಿತ್ತವಿ ಒಂದಲ ಊರ್
ಬಿತ್ತರ ಆ ಬಿತ್ತರದ ಕಾಯಲ್ಲಿ ಕೆಲ್ಸ ನಿಮ್ದ ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ ಬೋಧಿಗೆ ಹಚ್ಚಿದ್ರು
ಈ ಈ ವರ್ಷ ಎರಡ್ ವಲ ಬಿತ್ತೀವಿ ಒಂದ ಆರ್ ಎಕರೆ ಬಿತ್ತೀವ ಈ ವರ್ಷ
ಒಟ್ನಿಗೆ ಸಾಲ ಹಾಕದಿಲ್ಲ
ಹ್ಮ್
ಸಾಲ ಹಾಕದ ಅದಿಕ ಆಗೈತ್ವ ಕೆಲ್ಸಾ ನಮ್ ಹೂ ಇಲ್ಲಿ ನಮ್ಮ ಅಲ್ಲಿ ನಮ್ ಇರದಾಗ ಹೆಂಗ ಇಂದ ಸಾಲಿಗೆ ಆಯಕ ನಟ್ಯ ಬೋದಿಗೆ ಹಾರ ಇಲ್ಲ ನಂಗ್ಯದ
ಬೋದಿ ಹಚ್ಬಾರ್ದ್ ನೀನು ಬೋದಿಗೆ ಎದಕ್ ಹಚ್ಚತದಲ್ಲ ವರ್ಷ ಎಷ್ಟಸ್ ವರ್ಷಯತ ನಮ್ಮಪ್ಪನ್ರು ಎ ಮಾಡಕತ್ತ ಅಂದ್ರ ಒಂದ್ ಪ್ರಸ ಬೋದಗಿಸಿಲ್ಲ ಅವ
ನಮ್ಗ್ ಗಾಡಿ ಅವ ಬರ ಆಯ್ತ್ ಮನಗ್ ಎತ್ತದರ್ನಲ್ೋ ಎತ್ತದರ ಸಂತೆಗ್ ನಾವವು ಬರೀ ಬೋದಿಗಸ್ತೀವಿ ನಾವು ಅಾಕ್ಕ ಮತ್ ಮುಂದ್ ಹೋದ ಎರಡು ಸ ಅಂಗ ಈಗರ್ಸ ಅಂತ ಕುತ್ ಬಿಡ್ತಾರ ಅವ್ರರು
ಏನಿಲ್ಲ ಮಳೆಗಾಲ ಹೆಚ್ಚಿಗ ಆದ್ರ ಬೋಿಗೆ ಹೆಚ್ಚ ಮಳೆಗಾಲ ಅರಮರಿಗಾಲಕ್ಕೆ ಹಿಂಗೆ ಹಚ್ಬೇಕು ಬೀಜಗಳು
ಅಲ್ಲಾ ಹೆಂಗ್ ಹೇಳತ್ತ ಮಳೆಗಾಲ ಹೆಚ್ಚಿಗ ಆಗ್ಯದೆ ನಮ್ಗೆನ್ ಗೊತ್ತಿರುತ್ತಾ ಮುಂಚೆಕ
ಮತ್ತೆ ಹೆಂಗಿದ್ರನು ವರ್ಷ ಇವು ಕಾಲ ನುಡಿಗಳ ಅಂತ ಇರ್ತಾವಲ್ಲಪ್ಪಾ ಆ ದೇವ್ರ ಹೇಳಿಕೆ ಈ ದೇವ್ರ ಹೇಳಿಕಿ ಅಂತ ಅದ್ರ ಮ್ಯ
ಹ ನನ್ ವರ್ಸ ನಾಟ ಇಿಲ್ಲ ಎಲ್ಲ ಬೆಳದ ಲ್ಲಾ ನಾವೇನೆ ಎಲ್ಲಾರ ಅಗಡ ಆಗ್ಯವ ಮಟ್ ಈ ವರ್ಷ ಆಗ್ಯದ ಅದು ಹೆಚ್ಚು ಕಡೆ
ಈ ವರ್ಷಿನ ಮಳೆ ಕಂಟಿನ್ಯೂಯಸ್ ಒಂದ ಹನ್ನೆರಡು ದಿನ ಆದಂತ ಹೇಳಿದ್ರಪ್ಪ ಏನ್ ಬರ್ಲೇ ಇಲ್ಲ
ಇಲ್ಲ ಆಯ್ತ ಜೂನ್ದಾಗಂತು ಮಳೆ ಕಡಿಮೆ ಈ ತಿಂಗಳ ಜುಲೈದಾಗೆ ಅತಿ ಹೆಚ್ಚು ಮಳೆ ಅಂದ್ರೆ ಜುಲೈನೇ ವರ್ಷದಾಗ ಮುಂಗಾರನ ಬರದು
ಹ ಮಾಡ
ಈ ತಿಂಗಗಳ ಏನಾದ್ೂ ಇ ಈಗಾದ್ರೂ ಐದ ದಿನ ಹೋಯ್ತು ಇನ್ನು ಇಪ್ಪತ್ತೈದ್ ದಿನ ಉಳ್ದ ಒಂದ್ ದಿನ ಇಪ್ಪತ್ತು ದಿನ ಹೋದ್ರು ಬರ ಪರಿಯ ಘೋಷಣೆ ಮಾಡ್ತಾರೋಡಿ ಆಲ್ರೆಡಿ
ಹ್ಮ್
ಆಯ್ತ್ ಬರಗಲ್ಲ ಅಂತ ಬರಗಲ್ಲ ಅಂದ್ರೆ ಆಯತ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಕಟ್ಬಬೇಕು ಮತ್ತ ಹೊಲ ನಿಮ್ ಏನ್ ನಡ ತೊ ಚಲೋದ
ಹಾ
ಇನ್ಶೂರೆನ್ಸ್ ಕಟ್ಗೆಬೇಕ ಬಂದೆ ಟ್ರಾಪ್ ಇನ್ಸೂರೆನ್ಸ್.
ಕ್ರಾಪ್ ಇನ್ಸೂರೆನ್ಸ್ ಮಾಡ್ಸಿಲ್ಲಪ್ಪ ನಾ ಅದ್ರನ.
ಮಾಡಸ್ಬೇಕ
ನೋಡ್ಬೇಕ್ರದ್ದ ಏನಷ್ಟು ಐಡಿಯಾ ಇಲ್ಲ ನಮ್ಗ. ಕ್ರಾಪ್ ಲೋನ್ ಒಂದು ಎವ್ರಿ ಇಯರ್ ಆಂದಣ ಅದು.
ಹ್ಮ ಅಲ್ಲ ಅ ಆದ ಕೂಡದು ಇರ್ಲಿಕ್ ನಡ್ಯದಲ್ಲ ನಂಗ ಜೀವ್ನ ಕಡಿಮ್ ಬಡ್ಡಿ ಸಿಗತ್ತ ತಗೋಬೇಕ ಎರಡ್ ಕೊಡ್ತಾರ ನಿಮ್ಗ್
ನಮಗ ನಮ್ಮ ಅಪ್ಪನ ಸಲ ನಾಕ ಚಗ್ರ ಒಲ ಅದಲ್ಲ ಮೊನ್ನೆ ಎಷ್ಟ ಎರಡು ಲಕ್ಷನ ಕೊಟ್ರಪ್ಪ.
ಎರಡ್ ಲಕ್ಷ ವರ್ಷೆ ವರ್ಷ.
ರಿನೋ ಹ ಹ ತುಂಬ್ತ ರಿನೋ ಅಲಾ ನಮ್ದು.
ಹೌದು ಅದಕ್ಕೆ ಆಟ್ ಕೊಡ್ತಾರ.
ಹ್ಮ್ ಇ ಕಲ್ಲೋಲ ಎರಡು ಎಕರೆ ಅದ ಅದಕ್ಕೊಂದ್ ಒಂದ ಒಂದ್ ಮ್ಯಾಾಗ ಕೊಡ್ತಾರ ನ ಒಟ್ಟ ದೀಡ್ ರ ಸನಯ ಕೊಡ್ತಾರ ಅದಕ್ ಏ ಅಲ್ಲ ನಂಬು ಬಾಳವರ್ ಸುಲಷನ್.
ಹ್ಮ್ ಮತ್ತತ್ ಅಲ್ಲಿ ನಾಕ ಎಕರೆಕ್ ಬೀ ಆಡ ಅಂದ್ರ ಇಲ್ಲಿನ ಒಂದ ಒಂದ್ ಮ್ಯ ಅಂದ್ರೆ ಹೆಂಗೆ
ಅದು ನಾಲ್ಕು ಎಕರೆದ್ದು ಫಸ್ಟ್ಗೆ ಕಡಕ್ ಆಗವಲ್ಲಾ ಅದು ಇನ್ನ ಯಾರ ಹೆಸ್ರಲಿ ಆಗಿದಿಲ್ಲ ದೊಡ್ಡ ಕಡೆ. ಕಾಯತ್ಲ್ಲ ಸಲ್ಪ ಅದಲ್ಲ ವೊಲ ಜಲ್ದಿ ಎಸರ್ಲಾಗ ಹಂಗ ಮೊದ್ ಎಷ್ಟನ ಇಟ್ಕಂತ ಬಂದ್ ನಾವು.
ಹೌದ ಹೌದು ವರ್ಷಿಗೆ ಇಪ್ಪತ್ತ್ ಮೂವತ್ ಸಾವಿರ ಹೆಚ್ಚಿಗೆತ್ರ ನಾತ ಅದಗನ್.
ಹ್ಮ್
ವರ್ಷಗೆಚ್ಚಿ ಗದ್ದವ್ರಿ.
ಹ್ಮ್
ನಾವ ಈ ವರ್ಷ ದೀಡ್ ಲಕ್ಷನ ಮಾಡ್ಸ ಮೊನ್ನೆ ಎಂಬತ್ತರಿಂದ ಒಂದ್ ಐತಿ ಇತ್ತು ಒಂದ್ ಇಪ್ಪತ್ತು ಒಂದ್ ಈಗ ಒಂದ್ ಐವತ್ತಕ್ ಬಂದೈತ್
ಎಸ್ಟೆಕ್ರ ಕ
ಹತ್ ನಾಲ್ಕು ಎಕ್ರ ಅದ ಮೂರು ಮೂವತ್ ನಾಲ್ಕು ಎಕ್ರೆ.
ಕೊಡ್ತಾರೆ ಹಂಗೇನಿಲ್ಲಲ್ಲ ಹೊಸರ್ ಅಂದ್ರೆ ನೀವ
ಹ್ಮ್ ಮತ್ ನಾವ್ ಈ ಇಷ್ಟ ದಿನ ಒಂದ್ ಎರಡ್ ಮೂರು ವರ್ಷ ರಿಲ್ ಮಾಡ ತ ಅ ಕೊಟ್ರ ಇಲ್ಲಾಂದ್ರೆ ಕೊಡ್ಲ್ಲ ಅವ್ ಯಾಕಂದ್ರೆ ನಮ್ ಗ್ಯಾರಂಟಿ ಏನದಂತ ಅವ್ರರು ನೀವ ರಿನೋವಲ್ ತುಂಬತ್ ಅದಂತ ರಿಟರ್ನ್. ಈಗ ರೆನ್ನಲ್ ಮಾಡ್ಕಂತರ್ಬೇಕು ಅವ್ರ ಬ್ಯಾಂಕ್ ನಲ್ಲಿ ಭರವಸೆ ಬರ್ತಾ ನಮ್ದು ಕ್ರೆಡಿಟ್ ಸ್ಕೋರ್ ಹೆಚ್ಚಿಗ ಆಗುತ್ತೆ. ಹ್ಮ್ ನಮ್ಗ ಒಂದ್ ಲಕ್ಷ ಕೊಡಲ್ಲೇ ಎ ತ ಕಡ್ತಿೀರ ಅಂತಂಗಷ್ಟ ಯಾಕಂದ್ರೆ ಅವ್ರಿಗ ಬಡ್ಡಿ ಬೇಕಾಗಿರ್ತದ ನಮ ನನ್ರ್ ಟೈಮ್ ಬೇಕ ಹೇಳಕಿಂತ ಹೆಚ್ಚು ಕೊಡಬೇಕಂತವ್ರರು.
ಹ್ಮ್ ಮತ್ತೆ ಅವರು ಎಲ್ಲ ಮತ್ತೆ ಬ್ಯಾಂಕ್ನ ನಡ್ಸ್ಕೊಂಡು ಹೋಗ್ಬೇಕಲ್ಲಪ್ಪಾ ನಮ್ಮನೊಬ್ಬ್ರನ್ನ ಎಲ್ಲ ನಮ್ಮಂತ ಎಷ್ಟೋ ಜನ ಬರ್ದಾವ್. ಮುಗಿದ ನೋಡಿ ಎಲ್ಲ ಡಿಗ್ರಿ ನಿಂಮ್ಗು
ನಮಂಬೂನ ಅವಾಗ ಯಾವ್ದಪ್ಪ ಎ ಎಷ್ಟತಿನ ಎಷ್ಟತಿನಿು ಎಕ್ಸಾಮ್.
ಅಂಬುವ ನೆಡ ಬರ್ ಗ್ಯಾಪ್ ಇದ್ದು ಟೋಟಲ್ ಆರು ಪೇಪರ್ ಇದ್ವು.
ಆರ್ ಪೇಪರ ನಮ್ಗೆ ಇಲ್ ಏಳ ಪೇಪರ್ ಕೊಡದ ನಾವ ಈ ವರ್ಷ.
ಎಂಗ
ಒಂದ್ ಹೆಚ್ಚಗ ಐತಿ ಒಂದು ಬ್ಯಾಕ್ ಇತ್ತಲ್ಲ ನಮ್ದು. ಬ್ಯಾಕ್ ಬ್ಯಾಕ್ ಇತ್ತಲ್ಲ ಪೇಪರ್ ಒಂದ್ ಬ್ಯಾಕ್ ಇತ್ತು. ಅದು ಪಫೋರ್ಸೆಮನ್ ಆಗತ್ತು. ಅದಕ್ಕೆ ಈ ಬರ್ದಿವಿ ಹ
ಸರಿ ಸರಿ
ಮತ್ತೆ ಅಂತ ಏನ್ ಮಾಡ್ಬೇಕಕ್ ಮುಂದೆ ಈಗ ಡಿಗ್ರಿ ಅಂತ ಮುಗಿಸಿದೆ ಅಂತ ಅಂತ
ಈಗ ಸದ್ಯಕ್ಕೆ ಇದೊಂದ ವರ್ಷ ನೋಡ್ಬೇಕು.
ನೋಡ್ಬೇಕಂದ್ರ ಅಲ್ಲಾ ನೋಡ ನೋಡ್ಲೇ ಬೇಕಾಗ್ತದ ಬಿಡು.
ಹಾ
ಅಲ್ಲ ಐದ ಒಂದ್ ವರ್ಷ ನೋಡಿ ಮುಂದೆ ಹಂಗೆ.
ಮುಂದ ಇದೊಂದ ವರ್ಷ ನೋಡ್ಬೇಕಕ್ಂತತ್ನಲ್ಲ ಒ ವರ್ಷದಾಗಏಾರ ಮಾಡ್ಕಕ್ೋಬೇಕಿಲ್ಲ ಅಂದ್ರೆ ಮುಂದೆ ಯಾವ್ದ್ರು ಒ. ಕೆಲಸ ನೋಡ್ಕೊಬೇಕು.
ಅಲ್ಲೋ ಇದೊಂದ ವರ್ಷ ನೋಡ್ಕೇಬೇಕಂದ್ರೆ ನೀ ಕ್ಯಾಂಪ್ಲಿಟ್ ಮ ಏನುತ್ತೆ ನೋಡ್ಕಬೇಕಂದ್ರ ನೋಡ್ಕೋಬೇಕಂದ್ರೆ ಮಾಡ್ಕೇಳ್ಬೇಕಂದ್ರೆ ಹೆಂಗ. ನೀ ಯಾವಾಗ ಕಂಪ್ಲೀಟ್ ಹೋದಂಗ ಆಗುತ್ತ ನಿನ ರಗಡೆ ಆಗಿತ ಅಲ್ಲ ಮಾಡ
ನ್ಬಡ ಮಮ್ಮ ಇವಕ ಇಲ್ಲ ಯಾವಾಗ ಟೈಮ್ ಹೆಂಗ್ ಬರ್ತಾವಂಬವು.
ಹ ಅನಾರಾಮ್ನ ಓಲಾಮಾಯಿ ಮಾಡ್ಕೊಂಡ್ ಕುೂಂತಿದ್ದಿ ದಿನಾಐ ಗಂಟೆ ಕಸ ಬೆಳ ಹತ್ತು ಗಂಟೆ. ಮಾಡೋದು ಹೊಲಕ್ ಹೋಗದ.
ಎಲ್ಲಾನೂ ಮಾಡ್ಬೇಕು ಇದೊಂದ ಅಂತಲ್ಲ ಈಗ ನಾಳೆ ಅಕಸ್ಮಾತ್ ಸಡನ್ಲಿ ಅಪ್ಪಾ ಕಾಂಪಿಟೇಟಿವ್ ಅಂತ ಕುಂತೆ ಕಂಪಿಟೇಟಿವ್. ಆಗ್ಲಿಲ್ಲಪಂದ್ರ
ಹಾನ್ ಅದೇಳ್ತನ ಚಂತ ಅದ ಕುಂತ್ ಆಗಲಾಗಿ ಅವ್ ಇನ್ ಇಲ್ಲ ಮಾಡ್ಕೊಂಡು ಓದತೀನ ಅಂತಂದ ಹೆಂಗ ಆತ ಅಂತ ಹೇಳಿ.
ಆಗ್ತದೆ ಇಂಥದ್ರಾಗ ಸಾಧಸ್ಬೇಕಕ್ ಗೊತ್ತಿಲ್ಲ
ಹ್ಮ್ ನೋಡ್ ಹಂಗ್ ಮಾಡ್ತಿ ಇಂತದ್ರಾಗ ಸಾಧಿಸಬೇಕಂದ್ರೆ ಲೇಟ್ ಇದ ನೋಡ ಮತ್ತೆ ನಂತ ಕೇಳ. ಮಾಡ್ಕೇಬೇಕು ಇದೇ ಒಂದ್ ಅರ್ಷಣೆಗೆ ಮಾಡ್ಕೇಬೇಕಂದ್ರೆ ನೀನ್ ಮತ್ತೆ ತಪಾಸ್ ಮಾಡ್ಬೇಕತ್ ಅದಕ್ಕೆ.
ತಪಸ್ಸರ ಅಲಿ ಏನ್ರ ಅಲ್ಲಿ ಮಾಡಬ. ಕೊಡೋದಕಂತ್ರ ಆಗಲ್ಲ.
ಬಿಡೋದಕ್ಕಂತ ಆಗಲ್ಲ ಅಂದೆ ನಿ ಮನೆಗೆ ಓದ್ಬೇಕ ಸೆಲ್ಫ್ ಏ ನ ಹೋಗಬೇಕ ಕೋಚಿಂಗ್ ಗೀಚಿಂಗ್ ಗೆ
ಏನ್ ಕೋಚಿಂಗ್ ಈಚಿಂಗ್ ಯಾಕೋ ಹೋಗೋತಿ ಅನ್ ಮನಾರ ಆನ್ಲೈನ್ ಕ್ಲಾಸ್ ಅದವ ಹ್ಮ ಬೇಕಾದ ಬುಕ್ ರೆಫರ್ ಮಾಡಿಕ. ಕೂವದತ್ಕೋಬೇಕು
ಮತ್ತತ್ ಆಗ್ಲಿಲ್ಲ ಅಂದ್ರೆ.
ಆಗ್ಲಿಲ್ಲಾಂದ್ರ ನೋಡಮ್ಮ ಈಗ ನಮ್ಗೆ ನನ್ ಮದ್ವಿ ಮಾಡಕ್ ನಿಂತಾರ.
ಮದುವೆ ಅಲ್ಲ ಪ್ಲಾನ್ ಬಿ ಹಿಂಗ್ ಇರ್ತವಲ್ಲ ಆಗಲಿ ಅಂದ್ರೆತ ಏನಾದ್ ಮಾಡ್.
ಹಾ ಸೈಡಿಗೆ ಅದಾವಲ್ಲ ಇದು ಬ್ಯಾಂಕ್ನಾಗ ಕೆಲ್ಸ ಅದಾವ ನಮ್ಗೇನು. ಎಲ್ಲ ಕಂಪ್ಯೂರ್ ಕಲ್ತಿನಿ ಗೌರ್ಮೆಟ್ ಸರ್ಟಿಫಿಕೇಟ್ ಆದಾಗ.
ಹ್ಮ್ ಹ್ಮ್
ಚೆನ್ನಲ್ಲ
ಟೆನ್ಶನ್ ಎಲ್ಲ ಅಂದೆಯಾ.
ಹಾ
ಮತ್ತೆ ಈ ವರ್ಷ ಇರ್ತ್ತಲ್ಲ ಕೆಲಸದಲ್ಲಿ ಮಾಡ್ಬೇಕ ಬ್ಯಾಂ
ಹ
ಎಕ್ಸಿಸ್ ಬ್ಯಾಂಕ್ ನಾಗೆ ಆಕ್ಸಿಸ್ ಬ್ಯಾಂಕ್ನಾಗ ಕೆಲಸ ಇತ್ತ ಅಲ್ಲಿ ನಂದ ದೋಸ್ತರವ್ರು ಮಾಡಿದ್ರು ಮಾ ಹೋದ ಬೆಂಗಳೂರಿಗೆ.
ಹ್ಮ
ಎಕ್ಸಾಮ್ಸ್ ಎಲಂದ ಬಂದಂದ ಎರಡ್ ತಿಂಗಳು ಮಾಡಿದ ಮತ್ತೆ ಎಕ್ಸಾಮ್ ಹದರ ಹೋದಾವ ಬಿಟ್ಕ ಕೊಟ್ಟು ಮತ್ತತ್. ಅಲ್ಲಿ ಇಪ್ಪಫೋಸ್ಟ್ ಕಾಲಿ ಉಳ್ದಾವಪ್ಪ ಖಾಲಿ ಉಳದಾವ್ ಈ ಮೂವತ್ತು ಸಾವಿರ ಕೊಡದಾರೋ ತಿಂಗಳಾ. ಅಂದ್ರೆ ಮೂರ್ ಲಕ್ಷದ ಇಪ್ಪತ್ತು ಬೀಳುತ್ತತ್ ನೋಡು ಟೋಟಲ್ ಈ ನಲ್.
ಮತ್ತೆ ನೀನ್ ಟ್ರೈ ಮಾಡ್ಬೇಕ ಮತ್ತೆ.
ಏ ನಮ್ ಅದದೆಲ್ಲ ಆಗಲ್ವ ಅದೆಲ್ಲ ಹಂಗಿ ರೌಂಡ್ ಕೂಡ ಏನಡೆ ಎರಡು ತಿಂಗಳ ಮುಂ ಕ್ಕ ಸರ್ಕೊತೀನ್ ನಾನ್
ಮತ್ತೆ ಏನ್ ಇವಾಗ ನೆಕ್ಸ್ಟ್ ನಿಂದ್
ಹೋಗ್ಬೇಕು ಬಿಜಾಪುರ ಸುಮ್ ರಿಸ್ ಬರ ಸಲಂದ್ ಕುಂತಿವ್ ನೋಡಿಗ್ ಆಗಸ್ಟನ್ಯಾಗ ಹೋಗಬೇಕು ಇನ್ನೊಂದ್ ತಿಂಗಳ ಬಾಳ್ ಅಂದ್ರ
ಎಲ್ ಎಲ್ ಬಿ ಮಾಡ್ತ್ನ್ ಅಂದೆಲ ಏನಾಯ್ತ
ಮಾಡ್ಬೇಕು ಅದ್ನ ಅದ ಮಾಡ್ಬೇಕಂತನೆ ಇದು ಬಿಟ್ಟುವ್ ಏರೆಡ್ ಕಾಂಪಿಟೇಟಿವ್ ಓದಡ್ರ್ ಕಡೆ ಇಂಟ್ರೆಸ್ಟ್ ಕಡಿಮೆ ಇದದೆ ಅದು ಮಾಡ್ಲೇಬೇಕಂತ.
ಹೌದಾ ಇದು ದುಡ್ಡು ಅಡ್ಜಸ್ಟ್ ಆದ್ವಾ
ಮಾಡ್ಬೇಕ್ ದುಡ್ಡ ಅಡ್ಜೆಸ್ಟ್ ಏನು ಒಂದೇ ಸರಿ ಕಟ್ಟಂತ ಕಟ್ಟಂಗ ಇಲ್ಲ ಅದೇನು ಅವಾಗ ಅವಾಗ ಅವಾಗ ಕಟ್ಟಿಗೆ ಅಂತ ಹೋಗ್ಬೇಕಕ್ ಮತ್ತೆ ಆದಂಗ ಆದಂಗ. ಈ ವರ್ಷದೆಂಗನ ಅಡ್ಜಸ್ಟ್ ಆಗುತ್ತ ಈ ವರ್ಷ ಅಡ್ಜಸ್ಟ್ ಆಗ ಮತ್ತ ಮುಂದಿನ ವರ್ಷ ಮತ್ತೆ ಒಂದ್ ವರ್ಷ ಬರಟಿಗ ಮಾಡ್ಕೇಬೇಕು ನೋಡಿಂಗೆ ಅವರು ಕೊಡ್ತಾರ ಏನಲ್ ಮ ಹಓದ ಓದಂತರ ಕಾಲೇಜ್ ಪೀಸ್ ಹೆಂಗರಾ ಮದಂತರವೃ. ಬ್ರೋ ನ್ಯಾಂಗನ ಕೊಡ್ತೀನಿ ಅಂತರ ಕಾಲೇಜ್ದ ಎಂಬತ್ ನಾಲ್ಕ ತೊಂಬತ್ತ ನಾಲ್ಕ
ಹ್ಮ್
ಳೇ ಸ್ವಲ್ಪ ಹೊಜ್ಜೋಗ ಅದ ಒಂದು ನೂರ ನಾನುರೈವತ್ ಬರುತ್ ಅದೊಂದು
ಹಾ ಮತೆ
ನಾಕೊರಿ ಐದ್ ಲಕ್ಷ ಬರತ್ ಅಕಾಡಿಕಡಂದ್ರ ಮೂರ್ ಲಕ್ಷ ಕಾಲೇಜೆಗ್ ಹೋದ್ರುನು ಇನ್ ಎರಡ್ ಲಕ್ಷ ನನ್ ಖರ್ಚ ಬರುತ
ಮತೆ ಅಂದ್ರ ನಿಮ್ದು ಖರ್ಚು ಹೊಗ್ತದಲ್ಲಪ್ಪಾ ಇಷ್ಟು ದಿನ ಸಣ್ಣ್ದು ಹೆಂಗ ಆಯ್ತು.
ಹಾ ಅದು ಏನಾದ್ರರು ಮಾಡಿಕಪ್ಪ ಅಂತಾರ ನೋಡ್ಬೇಕಲ್ಲ ಏನಾದ್ರು ಪಾರ್ಟ್ ಟೈಮ್ ಗೀಟೈಮ್ ಕೆಲ್ಸ ಕೆಲ್ಸ ಇದ್ರೆ ಮಾಡ್ಕೊಂಡ್ ಹೋಗ್ಬೇಕ್ ಮತೆ
ಹಾ ಪಾರ್ಟ್ ಟೈಮ್ ಕೆಲ್ಸ ಮಾಡ್ಕೆಂತ ಮಾಡ್ಬೇಕು.
ಅಟ್ಲೀಸ್ಟ್ ನಂದಾದ್ರರು ಕರ್ಚು ಹೊರಗ್ತ ಈವ ಅ ಏನಾದ್ರ ಹಂಗ್ ಡೆಲಿವರಿ ಜಾಬ್ ಗೀಬ್ ಇರ್ಬೇಕಾಗಿತ್ತು ಬಾರಿ ಆಗ್ತತ್ತಲ್ಲಾ.
ಇಲ್ಲ ಏನಲ್ ಬಿಜಯಪುರ್ಗೆ
ಏನ್ ಮಾಡ್ಯವ್ನ್ ನೋಡಿಲ್ಲ ಹೋಗಿ ಹೋಗಿ ನೋಡ್ದಾಗ ಗೊತ್ತಾಗತ್ತ.
ಹೌದಾ
ಓಗಿ ಕೇಳಿದಾಗ ಸ್ಟಡಿ ಮಾಡಿದಾಗ ಗೊತ್ತಾಗುತ ಅ ಇಡ್ವಿಯಾಂಡ್ರ ನಡೀತ್ ನಮ್ ಕರ್ಸ ಎಲ ತಕತಿ ಆರಾಮ್ಸ ಗಾಡಿ ನೀ ಇರುತ್ತೆ ಗಾಡಿನಲ್ಲಿ ನಮ್ಮಳ ನಗಡ ಹತನ
ಹ್ಮ ಹಾ ನಿಮ್ ಆಳಂದ ಏನ ಲೈಸೆನ್ಸ್ ಮಾಡ್ತನಲ್ಲ ಅಂತಂದಿ.
ಹೌದ ಮಾಡ್ಸ್ಬೇಕು ಅದು ಸ್ವಲ್ಪ ಒಯ್ತದ ಒಂದ್ ಆಪ್ಷನ್ ಇರ್ತದ
ಹಾ
ವರ್ಕ್ ಆಗಲ್ಲ ಆಗ್ಯದ ಈಗ ಸೀದಾ ಮತ್ತೆ ಅವ್ರಿಗ ಕೊಡ್ಬೇಕು ಲಲೆಸ ಅಂತ ಇದ ಸಗರ್ ನಾಡ ಕೊಡ್ಬೇಕು ಒಂದ್ ನಾಲ್ಕ ಸಾವರ ಕೊಟ್ಟು ಮಾಡಿ ಕೊಡ್ತರ.
ರೈಚೂರಿಗೆಗ ಹೋಗಲ್ಲ ನಾಲ್ಕವರಿ ಸಾವೃದಗ ಆಗ್ತದ್ ದಿನಿಸ್ಡೊಂಡು ನಿಮ್ ತಮ್ಮದೊಂದು ಒಂದೇ ಸರಿ ಮಾಡ್ ಸಮಲಿ ಇಲಿ ಇಕಡ್ ನಮ ಸೈಡ್ ಬ್ಯಾಡ ನಾ ಕೇಳ
ಇಲ್ಲಿಯಾದ್ರೆ ಒಂದೆ ಆಗುತ್ತಾ ಇಲ್ಲಿಯಾದ್ರೂ ವುಟೇ ತೊಗೊಂತರ.
ಹೌದಾ ಸರಿತೊಗ ಮಾಮ ಆಮ್ಯಾಲಸ್ತುನ ಹ್ಮ